ಹಲೋ ಬರ್ತಿದೆ ವಾಯ್ಸ್
ಹ ವಾಯ್ಸ್ ಬರ್ತಿದೆ ಬಟ್ ಇನ್ನು ಅಲ್ಲೋ
ಹಾ ಹೇಳಿ
ಕೇಳ್ತರೇನಾ
ಹಾ ಕೇಳಿಸ್ತಿದೆ ಹೇಳಿ
ಕಿಲ್ಲಿ ಇದು ಏನು ಈಥರ ಓಕೆ ಮಾತಡಿ ಹ್ಮ ನಾವೇ ಹೇಳಿ
ಏನ್ ಆತಾ
ಇಲ್ಲ ಇಲ್ಲ ಊಟ
ಇಲ್ಲ ಮಾಡ್ಬೇಕು ನಿಮ್ದು
ಹ ನಮ್ದೇನ್ನು ಮಾಡ್ಬೇಕು
ಏನ್ ಸ್ಪೆಷಲ್ಯಾ
ನಮ್ದು ಮೇ ಬಿ ಇವತ್ತು ಹೋಟೆಲ್ ಅನ್ಸತ್ತ ಹೋಟೆಲ್ ಫುಡ್ ಅನ್ಕೋತೀನಿ
ವೆಜ್ಜಾ ನಾನ್ ವೆಜ್ಜಾ
ವೆಜ್ ವೆಜ್ ನಾವು ಕಂಪ್ಲೀಟ್ ವೆಜ್
ಓ ಕಂಪ್ಲೀಟ್ ವೆಜ್
ನಮ್ಮ ಮನೇಲಿ ಯಾರು ತಿನ್ನಲ್ಲ ಬಟ್ ನಾವು ತಿಂತೀವಿ
ಏನು
ಬರಕ್ ತಿಂತೀವಿ ನಾವು ಬಿರಿಯಾನಿಳ
ವಾ ಹ ಮನೇೆಯಲ್ಲಿ ಗೊತ್ತ
ಇಲ್ಲ ಇಲ್ಲ ಗೊತ್ತಾ ಕಲ್ಲ ಅಲ್ಲಿ ಬೆಂಗಳೂರು ಬಂದಾಗ ಅಷ್ಟೆ ಅಷ್ಟೆ ಅಷ್ಟೆ ಇಲ್ಲ್ದಾಗಲ್ಲ
ಅ ನಾನು ನನ್ನ ಫ್ರೆಂಡ್ಸ್ ತುಂಬಾ ಜಿನ ನೋಡಿದೀನಿ ಅವ್ರ ಮನೆಯಲ್ಲಿ ಗೊತ್ತ ಲ್ಲ ಹಂಗ ಮಂಟ ಮಾಡತ ಆದ್ರೆ ಇಲ್ಲಿ ಮುಂದೆ ಎಲ್ಲ ತಿನ್ಕೊಂಡಿರ್ತಾರೆ
ಇಲ್ಲ ನಾವು ಮತ್ ಹಂಗಗೆ ಇರೋದ ಅಲ್ಲಿ ಅಲ್ಲಿ ಬಂದ್ರೆ ಹ ಯಾರು ನನ್ ಫ್ರೆಂಡ್ಸ್ ಯಾರ್ಯಾರ ಇದ್ದಾರಲ್ಲ ಇವ್ರು ಲೋಕಿ ಅವರೆಲ್ಲಾ ಮಾಡ್ತಾರೆ ಮಸ್ತ್ ಮಾಡ್ತಾರ ಅವರು ಹ್ಮ್ ಹಂಗಾಗ ಅವರು ಅವ್ರ ಜೊತೆಗೆ
ಹಾ ತಿನ್ನಿ ತಿನ್ನಿ
ಹ
ಹೆಂಗಿರುತ್ತೆ ಚಿಕನ್ ಟೇಸ್ಟ್
ರುತ್ತೆ ನನ್ ಇಲ್ಲಿ ಮಂಗ್ಗಳೂರಲ್ಲಿ ಜಾಸ್ತಿ ಟ್ರೈ ಮಾಡಿದ್ದೆ
ಹಓ ಮಂಗ್ಳೂರಲ್ಲ ಆ ಕಡೆ ಫಿಶ್ ಅಲ್ಲ ಜಾಸ್ತಿ
ಹೌದು ಅಲ್ಲಿ ಜಾಸ್ತಿ ಅಲ್ಲಿ ನಾನು ಜಾಸ್ತಿ ಟ್ರೈ ಮಾಡಿದ್ದು
ಹಾ
ಅಂದ್ರೆ ಎಮಂಗ್ ಹಾ ಹೇಳಿ ಹೇಳಿ
ನನ್ ಫ್ರೆಂಡ್ ಒಬ್ಬರ ಇದಾನ ಇಲ್ಲಿ ಕುಶಾಲ್ ಅಂತ
ಹಾ
ಅವರು ನಾನೇಷ್ಟ ತಿನ್ನಲ್ಲ ಅಂದ್ರೆ ಈಗಗ ಬಂದಾಗಿನ್ ತಿಂತಿದಿದ್ದಾರೆ ಕನ್ ತಿಂತಾರೆ ಫಿಶ್ ಮಾತ್ರ ತಿನ್ನಲ್ಲ ಈ ಫಿಶ್ ನೋಡ್ಬಿಟ್ಟ ಯಾ ಕಣ್ಣೆಲ್ಲ ಹೆಂಗ ಕ್ಕ ನೀವು ಬಾಯಲ್ಲಿ ಮುಳ್ಸಿ ಕಕ್ಕಣಕ ಏನ ಮುಳ್ ನುಂಗ ಮಿಟ್ರೆ ಏನ್ ಮಾಡ್ತೀರಾ ಅಂತೆಲ್ಲಾ ಕೇಳ್ತಾರ ಅವರು.
ಹೌದಲ್ವಾ. ಹ್ ಬಟ್ ಆದ್ರೂ ಇಲ್ಲ ನನಿಗೆ ನನ್ಗೆ ಇವರೆಲ್ಲ ಲೆಕ್ಕ ಬೋನ್ಲೆಸ್ಸೇ ತಿನ್ಸಿರದು ಇಲ್ಲಿ ತನ್ಕ ನನ್ ಇವತ್ತ್ ತ್ತು ಬೋನ್ ಇರೋದ್ ಏನು ತಿಂದಿಲ್ಲ ಹ್ ಫಿಶ್ ಮಾತ್ರ ನಾನು ಒಂದ್ ಸ್ವಲ್ಪ ಅಪ ಟೈ ಮಾಡದಷ್ಟೇ ನಂಗ್ ಅಷ್ಟ ಫಿಶಿಂದ ಅಷ್ಟ್ ಇಸಿ ಇಲ್ಲ. ಯಾಕನ್ನ ನಾನ್ ಏನ್ ಮಾಡ್ತೀನ ತಿಂಗ್ಳ ತಿಂಗ್ಳ ಮಂಗ್ಳೂರ್ ಹೋಗ್ತಿನಿ. ಸೊ ಮಂಗ್ಳೂರು ಅದ್ ದಗಾ ಅಲ್ಲೀ ಶೆಟ್ಟೀಸ್ ಲಂಚ್ ಹೋಮ್ ಇದೆ ಅಲ್ಲ.
ಗೊತ್ತಿದಹ್ನ್
ಭಾಳ ಫೇಮಸ್ ಅದು ಫ ಬಹಳ ಫೇಮಸ್ ಹೋಟೆಲ್ ಸೊ ಅಲ್ಲೋಗಿ ಚಿಕನ್ ಟ್ರೈ ಮಾಡ್ತ ತಿವ್ ನವು.
ಓ ಸಿಸ್ ಟ್ರೈ ಮಾಡಲ್ಲ.
ಫಿಶ್ ಅಷ್ಟೊಂದಿಲ್ಲ ನಾನ್ ಇಲ್ಲ ನನ್ ಫ್ರೆಂಡ್ಸ್ ತಿಂತಾರೆ.
ಹ ಫಿಶ್ಶು ಚಿಕನ್ಗಿಂತ ಸೂಪರ್ ಇರುತ್ತೆ.
ಹೌದು ಯೂ ಅಂದ್ರೆ ಅವ್ರು ನಾನ್ ಇನ್ನಿಬ್ ಇಬ್ರು ಫ್ರೆಂಡ್ಸ್ ಇದ್ದಾರೆ ಅವ್ರು ಏನ್ ಮಾಡ್ತಾರೆ ಅವ್ರು ತಗೊಂಡಿರ್ತಾರೆ ಅವ್ರ್ದ್ರಲ್ ಸ್ವಲ್ಪ ಸ್ವಲ್ಪ ಟೇಸ್ಟ್ ಕೊಡ್ತರೆ.
ಹ ಹಾ ಅಂದ್ರೆ ಅವ್ರಿಗ್ ಹೇಳ್ಬೇಕ್ ನೀವು ನಮ್ಗೇ ಇ ಮೂಳ್ ತೆಗೆದ್ ಕೊಡಿ.
ಹ್ ಹ್ ಇಲ್ಲ ಪಾಪ ಇಲ್ಲ ಪಾಪ ಅವ್ರ ಎಷ್ಟು ಸತಿ. ಟ್ರೈ ಮಾಡಿದ್ದಾರೆ ಬಟ್ ನಾನು ಅಷ್ಟು ತಲೆ ಕಟ್ಸ್ಕೋನ್ಡ್ ಇದು ಮಾಡಿಲ್ಲ. .
ತಿನ್ನಿ ಚೆನ್ನಾಗಿರುತ್ತೆ. ಹ ಇ ಈ ಫಿಶ್ ಕಬಾಬ್ ಇನ್ನ ಚೆನ್ನಾಗಿರುತ್ತೆ ಫಿಶ್ ಕಬಾಬ್ ಒಂದ್ ಟ್ರೈ ಮಾಡಿ.
ಹೌದು ಅದು ನಿಜ.
ಹಾ.
ಮತ್ತೆ.
ನಿಮ್ ಮಾತಾಡ ಸ್ಕಿಲ್ಸ್ ಚೆನ್ನಾಗಿದೆ ನೋಡಿ. ಅಲ್ಲ ನಿಚ್ಚಾಲ್ಲೂ ನೀವ್ ಮಾತಾಡ ಸ್ಕೀಲ್ ಚೆನ್ನಾಗಿದೆ.
ಓ ಅವ್ರಿ ಆರ್ಥ ಆಗ್ಲಿಲ್ಲ ಇನ್ನೊಮ್ಮೇಳಿ.
ನೀಮ್ ಮಾತಾಡೋ ಸ್ಕಿಲ್ ಇದೆಯಲ್ಲಾ.
ಹ ಹ . ಬಾವನ್ಗೆರೆ ಅವ್ರಲ್ವಾ ಅದಿಕ್ಕೆ.
ಏಹ್ ಹ. ಹ್ ಅಲ್ಲ ನೀಮ್ ಟೀಚಿಂಗ್ ಫೀಲ್ಡ್ ಇರೋಗೂ ಹೋಗ್ಬಿಟ್ಟು ಹಿಂಗ್ ಮಾತಾಡ್ತೀದಿರಾ ಅಂತ ಅನ್ಸ್
. ಒ ಅದೇ ತ ಅದೇ ಬೇರೆ ತರ ಒಂತರ ಪ್ರೊಫೆಷ್ನಲ್ ಇಟ್ಟಿದಿನೀ. ನಾನು ಇರೋದೆ ಬೇರೆ ತರ ಇದ್ದೀನಿ.
ಹ ಹ ಅದ್ರೆ ನನಿಗ್ ಇವಾಗ ಸ್ಟೂಡೆಂಟ್ ಸ್ರ ಫೀಲ್ ಮಾಡ್ಕೊಂಡು ಮತಾಡ್
ಇಲ್ಲ ಇಲ್ಲ ಸತ್ಯಕ್ಕಿಲ್ಲ ಬಟ್ ಇದು ಬೇರೆ ರೀತಿನೆ ಅಂತ್ ತ್ತು ಸಮ್ನೆ ಇದಿನಿ. ಒರ್ ಇಲ್ಲ ಅವ್ರ್ ಹತ್ರ ಜೋರ್ ಇದೀನಿ ಮಕ್ಳ ಹತ್ರ ಎಲ್ಲ ಸಕ್ಕತ್ ಜೋರ್ ಇದಿನಿ.
ಒಕೋಸ್ಟೆಕ್
ಹಯೋ ಅವ್ರ್ತ ಫುಲ್ ಬೆಳ್ತವೆ ಸರ್ ಸರಿಯಾಗ್ ಒಡ್ತಾನೆ ಇವತ್ತ್ ಎಲ್ಲಿ. ಇಬ್ರ್ ಮೂರ್ ಜನ ಮಕ್ಳಿಗೆ ಹೊಡ್ದಿದೀನ್ ಇವತ್ತು.
ಓ ಅವೆಲ್ಲ ಕೌಂಟ್ ಮಾಡ್ತೇರ ನೀವ್ ಎಷ್ಟ್ ಚೆನ್ನ ಓಡ್ದೆ ಅಂತ .
ಆಕ್ಚುಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆನೋ ಫಸ್ಟ್ ಕ್ಲಾಸ್ ಕೊಟ್ಟಿದ್ದಾರೆ. ಬಾಳ ಮಾತಾಡ್ತಿದ್ರು ಅಂತುಸ ಒಂದ್ ಎರಡ್ ಏಟ್ ಹೊಡ್ದು ಬಂದೆ ಪಾಪ. ಓ ಸಫರು ೆೆಂಡ್ ಸ್ಟ್ಯಾಂಡರ್ ನಂದ್ರೆ ತರ್ಡ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ನಾನು ಹ ಥೋಸ್ ಅಣ್ಣ ಹಾಂಗ್ ಅವ್ರರಿಗೆಲ್ಲ ಕ್ಲಾಸ್ ಟೀಚರ್ ಅಂತ ಒಂದ್ ಸ್ವಲ್ಪ ಫ್ರೀ ಅದಂಗ ಆಗ್ಬಿಟ್ಟಿತ್ತತೆ ಅವ್ರದು ಏನ್ ಅವ್ರ ಏನ್ ನಡೆಯುತ್ತೆ ಬಟ್ ಇವ್ರ್ದು ಓ ಸೆಕೆಂಡ್ ಸ್ಟ್ಯಾಂಡರ್ಡ್ ನೂರ್್ದೇ ಬಾಳ ಗಳ್ಳಾಟೆ
ಹೂ ಅಂದ್ರೆ ತುಂಬಾ ತರಲೆ ಮಾಡೋದ ಅಂತಾರ ಯಏಾರಾದ್ ಮಾಡ್ತಾರಾ ನಿಮ್ ಕ್ಲಾಸ್ ಅಲ್ಲಿ
ಹಗೆ ಅಂದ್ರೆ ಇನ್ನು ಇದು ಸ್ಟಾರ್ಟಿಂಗ್ ಅಂತ ಸ್ವಲ್ಪ ಸೈಲೆಂಟ್ ಇದ್ದಾರೆ
ಹಾ
ಹಂಗಾಗಿ ಅಷ್ಟೇನು ಅನ್ಸ್ತಿಲ್ಲ ಬಟ್ ಹೋಗ್ತಾ ಹೋಗತಾ ಗೊತ್ತಾಗ್ಬೋದು ಮೇ ಬಿ ಒಂದೇ ಕ್ಲಾಸ್ ಮಕ್ಳು ಅಂತರು ಇವ ದೇವ್ರೆ ಕೈ ಹಿಡಿದ್ ಬರ್ಸ್ಬೇಕ ಆ ರೇಂಜ್ಿಗೆ
ಹ
ಕೈ ಹಿಡ ಅಟ್ಲೀಸ್ಟ್ ಬರ್ದಿದ್ದ್ ಹಾಕೊಟ್ಟಿದ್ದನ್ನ ಬರಿೀರೋ ಅಂದ್ರೆ ಬರಿಯಲ್ಲ ಅದುನೂ ಬರಿಯಲ್ಲ ಹಕ್ ಕೊಟ್ಟಿದ್ದನ್ ಬರೀರಿ ಅಂದ್ರೆ ನೀ ಹ
ಅಲ್ಲ ಅವ್ರ ಪೇರೆಂಟ್ಸ್ ಇಂದ ಗ್ರೂಪ್ ಏನಾದ್ರು ಮಾಡಿರ್
ಹ ಪೇರೆಂಟ್ಸ್ ಗ್ರೂಪ್ ಇದೆ ಬಟ್ ಹಾಕಕ ಮಾಡಕ್ ಆ ಕಮ್ಮಿ ಜನ ಇದ್ದಾರೆ ಒಂದೇ ಕ್ಲಾಸ್ ಮಕ್ಕಳೆಲ್ಲ ಆಮೇಲೆ ಒಂದೇ ಕ್ಲಾಸ್ ಮಕ್ ಮಕ್ಕಳ ಅಂದ್ರ ಅವ್ರ ಕ್ಲಾಸ್ ಟೀಚರ್ ಮೇಲೆ ಡಿಪೆಂಡ್ ಆಗುತ್ತಾ
ಹಾ ಹಾ
ಈ ಅವ್ರು ಕ್ಲಾಸ್ ಟೀಚರ್ ಮೇಲೆ ಬಿಟ್ಟಿದ್ದಾರೆ ನಾನ್ ಹೆಂಗಿದ್ದಾನ ಓ ದೇವ್ರೆ ನಾನ್ ರ್ಡ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರು ಹ ಇಲ್ಲ ನ ನ ಸ್ಟೂಡೆಂಟ್ಸ್ ಎಲ್ಲಾ ತುಂಬಾ ಜೋರ್ ಇದಾರೆ ಎಲ್ಲಾ ಹೇಳಿದ ತಕ್ಷಣ ಮಾಡ್ತಾರೆ ಕೆಲ್ಸನ
ಹಾ ಬರ
ಹಂಗಾಗಿ ಸಮಸ್ಯೆ ಹ ಸಮಸ್ಯೆ ಇಲ್ಲ ಹಂಗಾಗಿ ಜ
ಹೂ ಹೂ
್ಮ ಹೂ ಮತ್ತೆ
ಅಲ್ಲಾ ನೀವು ಹೊಡಿತೀರಲ್ಲ ಆಮೇಲೆ ಅವ್ರ ಪೇರೆಂಟ್ಸಗ ಕಂಪ್ಲೇಂಟ್
ಮಾಡ್ಬೋದು ಮಾಡ್ಬೋದು ನಾವು ಹೊಡಿಬೋದು ಪರ್ಮಿಷನ್ ಇದೆ ಹ ಪರ್ಮಿಷನ್ ಇದೆ
ಹ ಅಂದ್ರೆ ಈ ನಮ್ ಕಡೆ ನಾವು ಹಳ್ಳಿ ಕಡೆ ಹೊಳ ಎಲ್ಲ ಬಾಸವಂಡಿಬ್ರ ಮೈ ಮೇಲೆ ಎಲ್ಲ ಹೊಡಿತೀರಾ
ಏ ಇಲ್ಲ ಇಲ್ಲ ಇಲ್ಲ ಜಸ್ಟ್ ಒಂದ್ ಚೂರ್ ಕಪ್ಪಾಳಕ್ ಕುಡಿತೀವಿ ಅಷ್ಟೆ ಇಲ್ಲ ಕೈ ಕುಡಿತವಿ ಅ ಅಷ್ಟೆ ಹಂಗಿಲ್ಲ ಅಷ್ಟು ಇದ್ರಲ್ಲಿಲ್ಲ
ಅಷ್ಟೇನಾ ಅದೇ ಸಿಟಿ ಲೆವೆಲ್ ಹೊಡಿತಾರಲ್ಲ ಹಂಗೆ ಮತ್ತೆ ನೋವು ಆಾಗಬಾರ್ದು ಜಾಸ್ತಿ ಈ ಕಡೆ ಪರಿಷತ್ ಕೊಟ್ಟಿಲ್ಲ ಅಂತಾನ ಅನ್ಬಾರ್ದು
ಹೌದು ಹೊಡ್ತಾನೂ ತಿನ್ಸ್ಕೊಂಡಿದಿದ್ದಾರೆ ಅನ್ ಅನ್ನಂಗಿರ್ಬೇಕು ಹಂಗ ಬೀಳತೊಡ್ತ
ಆಮೇಲೆ ಕರೆಕ್ಟ್ ಆಗ ವರ್ಕ್ ಮಾಡ್ತಾರ ನ ಆಮೇಲೆ
ಹೊಡ್ತ ತಿಂದ್ಮೇಲೆ ಸ್ವಲ್ಪ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಒಬ್ಬೊಬ್ರು ಅಳ್ತಾರೆ ಕುತ್ಕೊಂತ ಮನೆಗ್ ಹೋಗ್ತೀವಿ ಅಂತ ಆಳ್ತಾರೆ ನ್ ಏನು ಮಾಡಾಕಾಗಲ್ಲ
ಹಾ ನಿಮ್ ನೋಡಿ ಮೇಲ್ ಮಾಡ್ಬೇಕಲ್ಲ ಹೂ
ಮತ್ತೆ
ಏನಿಲ್ಲ ಹೇಳ್ಬೇಕ ನೀವು
ಹ್ಮ್ಮ ಏನು ಊಟಾ?
ಊಟ ಇವತ್ತು ಚಪಾತಿ ಇರುತ್ತೆ ಅನ್ನ ಸಾಂಬಾರು ಪಲ್ಯ. ಮತ್ತ ಮಜ್ಗೆ ಇರುತ್ತೆ.
ಹ್ಮ್ ಹ್ಮ್ ಹ್ಮ್ ಮಜ್ಗೆ
ಅದೇ ಇವೆಲ್ಲಾ ಹೇಳತ್ತು ಹೇಳಾಕಷ್ಟೆ ಚೆನ್ನಾಗಿರ್ತದೆ ತಿಂದಾಗ ಗೊತ್ತಗುತ್ತೆ
ಹಾ ಅದೇ ನಿಜ ನಾವ್ ಹಂಗೆ ಅನ್ಕೊಂಡಿದ್ ಸ್ಟಾರ್ಟ್ ಸ್ಟಾರ್ಟಿಂಗು ಅಯ್ಯೋ ಪಿ ಜಿ ಊಟ ಚೆನ್ನಾಗಿರುತ್ತೆ ಬಿಡು ಅಂತ ಆಮೇಲೆ ಹಣ ಬರ ಗೊತ್ತಾಗಿದ್ದು
ಹೌದು ನಾವ ಒಂದ ಕಡೆ ದುಡ್ ಕೊಡ್ತೀವಿ ಒಳ್ಳೆ ಚೆನ್ನಾಗ್ ಮಾಡ್ತಾರೆ ಅಡ್ಗೆನ ಒಳ್ಳೆ ಸಂ ತಿಂಗಕಂಡಿರ್ಬೋದು ಅಂತ ನೋಡ್ರ
ಅದು ಹಣೆ ಹೌದು ಅದ ಹಣೆ ಬ ಆಮೇಲೆ ಗೊತ್ತಾಗದು
ಎ
ಇಲ್ಲ ಇಲ್ಲ ನಾನ ಇಲ್ಲಿ ಮನೇೆಯಲ್ಲಿ ಊರಲ್ಲೆಲ್ಲ ಮನೆ ಊರಲ್ಲಿ ಮನೇಲ್ಲಿದ್ದೀನಿ
ಅಲ್ಲ ಇಲ್ಲಿ ಬೇನ್ಪುಟ್ಟ ಬಂದಾಗ
ಫಸ್ಟ್ ಪಿ ಜಿ ಲಿದ್ದೆ ಒಂದ್ ವರ್ಷ ಆಮೇಲೆ ರೂಮಲ್ಲಿ ರೂಮ್ ಮಾಡ್ಕೊಂಡೆ ಹಂಗಾಗಿ ಮನೆ ಫುಡ್ ಇವಾಗ
ಮ ಮನೆ ಫುಡ್ ಮನೆ ಫುಡ್ ಅಂತ್ರು ನೇಮ್ದಿ ಒಳ್ಳೆ ದಿನ ದಂಡಿ ಊಟ ಹೊಸ ತಂಬ ಊಟ ಮಾಡ್ಕೊಂಡು ಒಳ್ಳೆ ನೆಮ್ದಿಂದ ಇದ್ದೀರಿ ಇವಾಗ್ ನೀವು ಊರಲ್ಲಿ ತುಂಬಾ ಮುಖ್ಯ
ಮತ್ತೆ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಹೋರಾಟದ ಚಂದ ಇ ಅನ್ಕು
ಓಕೆ ಏನ ಏನಂದ್ರಿ ಏನಂದ್ರಿ
ಹೊರ್ ಕಡೆ
ಹೊರ್ಗಡೆ ಬಂದ್ಕೂತಿದ್ನಿ ಮಳೆ ಇದನಾ
ಹಾ ಮಳೆ ಸಿಕ್ಕಾಪಟ್ಟೆ ಇದೆ
ಇಲ್ಲ ಇವತ್ತೊಂದ ಸ್ವಲ್ಪ ಬೆಳಗ್ಗೆ ಚೂರ್ ಬಂತಷ್ಟೇ ಆಮೇಲಿಂದ ಮಳೆನೂ ಇಲ್ಲ ಎಂಥದೂ ಇಲ್ಲ ಒಅಲ್ ಮಳೆ ಇದಾನ
ಸರಿ ಮಾಡ್ತನೀರು